ಹಲೋ ಹಲೋ
ಹಲೋ ಹಲೋ
ಹಲೋ ಕತ ಅಬಾಗ
ಹಲೋ
ಹಲೋ
ಆಣ ಕೇಳ್ಸ್ತದೆ. ಹಾ ಕೇಳ್ತದ ನಿನಗ?
ಹ ನನ್ಗು ಕೇಳತಪ್ಪ ಏನ್ ಆರಾಮಾ?
ಆರಾಮಣ್ಣ ನೀನು
ಏಹ್ ನಾನೂ ಆರಾಮಪ್ಪ ಏನ್ ಮಾಡತ್ತಿ?
ಏನೆಲ್ಲ ಸುಮ್ ಕುಂತೆ ಅಣ ಊಟ ಅಣ?
ಊಟ ಆಯ್ತಪ ನಿಂದು?
ಇಲ್ಲಣ ಹೋಗ್ಬೇಕು ಇಲ್ಲಿ ಹಾಸ್ಟೆಲ್ದಾಗ ಇದ್ವಿ
ಹೌದಾ ನಾನು ಹೊರಗೋಗಿದ್ದೆ ಇವತ್ತ ಅಂದ್ರೆ ನನ್ ಫ್ರೆಂಡ್ಸ್ ಜೊತೆ ಹೊರಗೋಗಿದ್ದೆ ಅಲ್ಲೇ ಹೊರಗ್ ಮಾಡಿ ಬನ್ನೆ
ಹೌದಣಾ
ಹ್ಮ್ ಯಾವ್ತರ ಬಿರಿಯಾನಿ ಪಾರ್ಟಿ ಇತ್ತು ಒಬ್ಬ ಬಿರಿಯಾನಿ ಮೊನ್ನೆ ಬರ್ತಡೇ ಇತ್ತು ಬರ್ತಡೇ ಇದ್ದವ ಕೋಡಿಸಿದ್ನ
ಬರ್ತ್ಡೇಡೇ ಪಾರ್ಟಿ ಇತ್ತೇನಣ
ಹಾ ಬರ್ತ್ಡಡೆ ಪಾರ್ಟಿ ಇತ್ತು ಆಮ್ ಬಿರ್ಯಾನಿ ಗಿರ್ಯಾನ್ ಹೊಡದ್ ಬಂದೆ. ಹಲೋ ಕೇಳ್ತದಲ್ಲ
ಇಲ್ಯ ಆಶ್ ಚಲೂಟ
ಹಲೋ
ಅಲ್ಲ ನೆಟ್ವರ್ಕ್ ಇಲ್ವಾಣೆ ದಲೇ ನನಿಗ್ ಕೇಳ್ತದ ನಿಂದು
ಹ್ಮ್ ಹೌದು ಹೇಳಣ ಈಗ
ಅಲ್ಲ ಹಾಸ್ಟ್ಲಾ ಊಟ ಸರಿ ಇಲ್ಲಾ?
ಎ ಅಣ ಹಾಸ್ ಟಲ್ ಅಂತ ಬಂತಂದ್ರೆ ಎಲ್ಲಾ ಸಂಗೆ ಇರ್ತಾವಲ್ಲ ಅಣ ಹಾಸ್ಟಲ್ಗೋ ಊಟನು ಚಲೋ ಇರಲ್ಲ ಏನು ಚಲೋ
ನಂಗ ಅಲ್ಲ ನಿಮ್ಮ ನಿಮ್ಮ ಅಧಿಕಾರಿಗಳು ಇರ್ತಾರಲ್ಲ
ಇಲ್ಲಾನಾ ಹಾಸ್ಟ್ಲು ಒಳಗ್ ಕಂಪ್ಲೇಂಟ್ ಎಲ್ಲ ಮಾಡ್ ಮಾಡೇ ಬಂದ್ ಇನ್ಮೇ ಯ ಯ ಯ ಯ ಎಲ್ಲ ಸಿದ್ರ ಡಿ ಕೆ ಶಿವಕ ಕುಂಕುಮಾರ್ ಟ್ವಿಟ್ಟರ್ ದಾಗ ಟ್ವೀಟ್ ಮಾಡದ ಅಷ್ಟ್ ಓದದ್ ನೋಡ್ ಈಗ ಒಂದ್ ಬಿಟ್ಟ್ ಎಲ್ಲ ಹ್ಮ್ ಯಾರಂದ್ ಬಿಟ್ಟ ಎಲ್ಲಾ ಮಾಡಿವಣ.
ಹ್ಮ್ ಹ್ಮ್ ಮತ್ತ ಅಲ್ಲಾ ಅಷ್ಟ್ ಮಾಡಿದ್್ರ ಅವ್ರಿಗೆ ಅಂಜಿಕೆ ಇಲ್ಲ ಅಂದ್ರ ಎಲ್ಲಿಗ್ ಬಂದತ್ವ ನಮ್ ದೇಶ
ಅಲ್ಲೇ ಒಳಗಂದೊಳಗೆ ರೊಕ್ಕ ಕೊಟ್ಟ ಅದುಟ್ಟ ಮಾಡಿಕೊ್ಬಿಡ್ರಣ ಅಂತ ಕಾರ್ಬ ಹತ್ರಲ್ಲ ಅಲ್ಲ
ಅದ ಕರ ಬಿ ಮತ್ತೆಡ್ಂಡೆ ಶಿಖ ಎಡುಡು ಲ್ಲ ಒ ಐಡು ಮಳ ಹಪ್ಪ
ಏನಂತ ಟ್ರೈಡ್ ಮಾಡ್ತಣ ಅವಿಗೆ ಅಲ್ಲಿ ಸೋಶಾಲಿಸ ಆಗಿತ್ತ. ರ ಅಲ್ಲೆಲ್ಲ ಅವ್ರ ಅವ್ರ ತಂಗಾರ ಏ ಅಂತ ಹೇಳಿ
ಹ್ಮ್ ಇಲ್ಲ ಹಂಗ ಮಾತಾಡಂಗಿಲ್ಲ ನಮ್ಮ ಮುಂದೆ ಯಾವಾಗ ಮಾತಂತ ಹೇಳಿ್ರಾ ಗಡಿ ಮಾಡ್ಕ ಹೋಗಬೇಕದು
ಹ್ಮ್ ಹೇಳ ಏನ್ ಫೋನ್ ಮಾಡಕ್ ಬಿಡ್ತಾರ ಏನ್ ಮಾರಾಡ್ತಾರ ಶಾಫೀಸ್ ಹೋತಾರ ಇಲ್ಲಿ ಸ್ಟ್ರೈಕ್ ಮಾಡ್ತಾರ ರು ಬರ್ತಾರ ಆಯ್ತ
ಅಲ್ಲ ನಿಮ್ ಫೋನ್ ಇರ್ತಲ್ಲ ನಿಮ ಫೋನ್ ಕ್ಯಾಮರಾ ಆನ್ ಮಾಡ್ಕ್ ನೀವು
ಕ್ಯಾಮ್ರ ವಡಿಯೋ ಮಾಡದ್ರ ಏನಣ ಅವ್ರ ಅವರು ಮ್ಯಾಗಿನ್ ಮ್ಯಾತಿಗೆ ವಡನ್ ಬೇಯತಾರ ಅವವು ಒಳಗಿಂದ ೋ ಹಚ್ಚಿ ಮಾತಾಡ್ಬಡ್ು ತರವರು
ಹಂಗ ಅಂದ್ರ ತಿಳ್ಕು ಆ ವಡಿಯೋ ನೀವು ಡಿಶ ಅವಾಗೇ ನೀವು ಅವಾಗ ಸ್ಪಾಟ್ ನಾಗ ಹೇಳ್ಬೇಕು ಇವಾಗ ಏನ್ ಮಾತಾಡ್ತಿದೆ ಮಾ ನಾಳೆ ಹಾಸ್ಟೆಲ್ದಾಗ ಇದೇ ತರ ಇರ್ಬೇಕು ನಾಳ ಅಂದ ಏನಾದ್ರು ಹೆಚ್ಚಿಗೆ ಕಿ ಆಯತ ಅಂದ್ರೆ ಡೈರೆಕ್ಟ್ ನವು ಡಿಶಿಗೆ ಮೇಲ್ ಮಾಡತವಿ ವಿಡಿಯೋ ಅ ತನ್ ನೀನು
ಏನ್ ಹೇಳೋದಕ್ಕೆದಲ್ಲಣ
ಹಂಗಂದ್ರೆ ಹಂಗಪ್ಪ ನೀವು ಅಂಜಿಕೆ ಇಟ್ಟಿಲ್ಲ ಅಲ್ಲ ನಾನು ಮೊದ್ ಒ ಹಾಸ್ಟೆಲ್ದಾಗ ಇದ ಪಿಯೂಷ್ ಇದ್ದಾಗ ನಮ್ಮ್ ವಡನ ಅಂಜ್ ನಡತದ ನೋಡ ನಮಗ
ಹ ಹೋಗ ಬೇರೆ ಈಗೆ ಬೇರೆ ಎಲ್ಲಾ ಈಗ ವಾರ್ಡನ್ಗಳು ಏನ್ ದಬ್ಬಾಳಿಕೆ ಮಾಡೋದು ಅದು ಮಾಡಕೇತರ ಒಬ್ರ
ನೀವೇಗ್ ದಬ್ಬಾಳಕೆ ಮಾಡಸ್ಕೊತ್ರಿ ಎಲ್ಲ ಸ್ಟೂಡೆಂಟ್ ಗಳು ಒಂದ ಬಬೇಕು ವಾಡನ ಹೇರ್ ಬಿಡಕ್ು ಒ ಕಾನೂನ್ ಕೈಕ್ ತಂದ್ರೆ ಚಿಂತೆಿಲ್ಲಲ್ಲ ಹೊಡೆದ್ ಬಿಡಬೇಕು
ನಮ್ ತಪ್ಪ ಆತದಣ್ಣ ಹಂಗ್ ಮಾಡಿದ್ರ ನಮ್ ತಪ್ಪ ಆತದ ಕಾನೂನ್ ಕೈ
ಅಲ್ವಾ ಕಾನೂನು ಕೈ ತಗಳೋ ತಪ್ಪ ತಪ್ಪಲ್ಲ ಈಗ ಅವಾಗ ಕಾನೂನು ಅಂದ್ರ ಕಾನೂನು ಸುವ್ಯವಸ್ಥೆ ಕಾಪಾಡೋ ಜಾಗದಾಗ ಅವಾಗ ಇರ್ತ ನಿ್ ಮಾಡರ್ನ್ ಸರ್ ಅವನ ಕಾನೂನು ಪ್ರಕಾರ ಅವ ಕರ್ತವ್ಯ ಮಾಡ್ಲಿ ಅಂದ್ರ ನೀವೇ ಕಾನೂನು ಪ್ರಕಾರ ಅವನ್ಯಸ್ ಪೆಟ್ ಕೊಡಕ್ ಮಾಡ್ತರಿ
ಹ ಏನು ಹೇಳುದ್ರಣ ಆಲ್ಲ್ರ ನಮ್ ನಾವ್ ನಮ್ದೇ ತಪ್ಪ ಆತದಣ್ಣ ನಾವೊಂದ ಹೊಡದ್ ಅಂತಂದ್ರ ನಮ್ದ ತಪ್ಪ ಆತದ
ಏ ನೀವ್ ಹಿಂಗ ಅನ್ಕೋತ್ ಕೂತ್ ಇಲ್ಲೇ ಇರ್ತರಿ ನೀವ ಏನ್ ಚೊಲೋ ಊಟ ಉಣಲ್ಲ ಚೆಂದಾಗ ಓದಕ್ ಆಗಲ್ಲ ಕರೆಕ್ಟ್ ಊಟ ಬಿದ್ರೆ ಓದಕ್ ಆಗ್ತದ ಓದಕ್ ಮನ್ಸ ಬರ್ತೈತಿ
ಚೆನ್ನಾಗ ಊಟ ಇದ್ರೆ ಹೋದ
ಈ ಅಲ್ಲ ಈಗೇನ ನಿಮ್ಮ್ ಮನಯಾಗ ಏನ್ ಊಟಕ್ಕೆ ಕಮ್ಮಿ ಅ ಏನೇನ್ರ
ಎಲ್ಲಣ
ಹ್ಮ ಮತ್ತಲ್ಲಾ ಹಂಗೆಲ್ಲಾ ಇಲ್ಲಂತಿ ಅವ್ರಗ್ ಯಾಕ ಅನ್ಸ್ಬೇಕಪ್ಪಾ ಕರೆಕ್ಟ್ ಆಗ ಕೇಳ್ಬೇಕಕ್ ನೀನು ಈ ನಮ್ಮ ಮನೇನ್ ಗತಿಲಾರ ಬಂದಿವ ನಾವ ಇಲ್ಲಿ ನಮಗ್ ಗೌರ್ಮೆಂಟ್ ಕೊಡ್ತೈತಿ ನಮಗ್ ಕೊಡದು ನೀವ್ ನಮಗ್ ಕೊಡ್ರಿ ಅದ ಬಿಟ್ಟು ನೀವ್ ಯಾಕ ತಿಂತರತ್ತ ಕೇಳ್ಬೇಕು ಈಗ ಎಲ್ಲರಿಗೂ ಕ್ವಶನ್ ನೋಡ ಅದಕ್ಕೆ ಎಲ್ಲರಿಗಐತಿ.
ಹ್ಮ್ ಎಲ್ಲಗೈತಾನ ಹೇಳದ್ ಕರೆಕ್ಟ್.
ಹ್ಮ್.
ಕ್ವಷನ್ ಮಾಡಿ ಅಧಿಕಾರ ಆದಣ್ಣ ನೀ ಕರೆಕ್ಟಣ.
ಹ್ಮ್ ಹ್ಮ್.
ಆಗದಲ್ಲ ಅಂದ ಒಸನ್.
ಇದೆಲ್ಲಾ ಬಸ್ ಪಾಸ್ ಬಿಟ್ಟಿದ್ರಲ್ಲ ಅಪ್ಲಿಕೇಶನ್ ಹಾಕಿದೆ.
ಹ ಬಸ್ ಪಸ್ ಆಯ್ಕಲ್ಣ್ಣ ನಾಳೆ ಹಾಕ್ಬೇಕು ನೀ ಆಯ್. ಜಣ.
ಹೋಗಿದ್ನಪ್ಪಾ ಬ್ರೀ ಬಸ್ ಬಸ್ ಬಿಟ್ರ. ತ್ತಳ.
ಹೂ ಅಣ್ಣ
ಅದೇನು ಸರ್ವರ್ ಇಲ್ಲ ಅದು ಇಲ್ಲ ಅಂತ ಹೇಳಕತ್ತಾರ ಎಷ್ಟು ಮೂರ್ ದನ ಆಯತಿ ಈಗ
ಹೂ ಪ್ರೀ ಅಂತ ಅಂತಂದ್ರ ಅವಾಗ ರೊಕೋಟ್ ಆಗ್ತದ್ರ ಲೇಟ್ ಆಗ್ತದರೋಣ ಈ ಪ್ರೀ ಅಂತಂದ್ರ ಮತ್ ಹತ್ತು
ಅದೇ ಸರ್ವರ್ ಫಲ್ ಡೌನ್ ಐ್ತತಿ
ೊಬ್ಬರು ಈಗ ಹ್ಮ ಸ ಈ ಬ ಬಿಜಿ ಇರ್ತಾವಣ್ಣ ಸ್ಟಾರ್ಟಿಂಗ್ಲ್ಲ.
ಹೂ
ಫ್ಯಾಟಿಂಗ್ ಇದ್ದಾಗ ಯಾವ್ದ ಅಂತ ತಲ್ಲೋಣ ಎಲ್ಲ ಸ ಬಿದಿ ಇರ್ತವ ಫ್ಯಾಟಿಂಗ್ ಇದ್ದಾಗ.
ಅವಕಾಯ ಏನ್ ನೋಡೋಕ್ ಗೊತ್ತಾಗ್ಲ.
ಒಂದೆರಡು ವಯಸ್ಸ ಬಿಡೋಣ ಇಲ್ಲಾಂತಂದ್ರ ಫೋನ್ಾಗ ನೋಡ್ಕ ನೀನು ಫೋನ್ಾಗ ಇತ್ತಂದ್ರ ಸರಿ ಇಲ್ಲ ಅಂತಂದ್ರ ಫೋನ್ಾಗ ಆಯಕ ಬಿಡಣ.
ಮೊನ್ನೆ ಹಕಕ್ ಬಂದಿಲ್ವ ಮತ್ತ ಏನ್ ತಪ್ಪತತ ಅದೇಏನ ಕರ್ನಾಟಕ ಮನ್ನಿಗೆ ಹೋಗಿ ಹಾಕ್ಬೇಕಂತಲ್ಲ ಏನೋ.
ಅದೊಂದ ಅಣ್ಣ ಫೋನ್ ಸ್ವಲ್ಪ ತಪ್ಪ ಆಯ್ತ ಅಂದ್ರೆ ಮತ್ತೆ ತಿದ್ದದುಪಟ್ಟ ಅವೆಲ್ಲ ಬಾಳ್ ತಂದಿರಣ್ಣ.
ಹೂ ಒಂದ್ ಒಂದ್ ಜರ ಒಂದ್ ಗ್ರಾಮರ್ ಬಷ್ಟ. ಹೂ ಅದೇ ನೂರು ರೂಪಾಯಿ ಮುಖ ನೋಡಿ ೋನ್ಾಗ ಏನ ತಪ್ಪಾಗಿ ಆಮೇಲೆ ಪಾಸ್ಪರ್ಡ್ಲಿಕ್ಕ ಅಂದ್ರ ಆ ಜೂನ್ ಪರ್ಯತ್ ಮಾತ್ರಕ್ಕ ಕೊಡ್ ತಿರ್ಗಿಡ್ಬೇಕಂತೈತಿ.
ಹ ಒಂದ್ ವರ್ಷ ಪೂರ ರೊಕ್ಕ ಕೊಟ್ಟ ತಿರ್ಗಾ ಆಡ್ಬಬೇಕಾದ.
ಹೂ ಅಂದ್ರ ಒಂದ್ ವರ್ಷ. ಒಂದ್ ಸಲ ಬಂದೋಗಕ್ಕೆ ನೂರ್ ಎರಡ್ನೂರು ರೂಪಾಯಿ ಬೇಕು. ನಮ್ಮ್ ಊರಿಂದ ಒಂದು ನಮ್ ಕಾಲೇಜಕ.
ಅಬ್ ಮ ದಿನ ಅಂತಂದ್ರೆ ಎಷ್ಟು ಗ್ತದಣ್ಣ ಒಂದ್ ದಿವ್ಸ ಪಾಡ ಎರಡು ದಿವ್ಸ ಪಡ
ಇನ್ನ ಅಂದ್ರ ನಾವೇನ್ ಎಟನೂರ ಬಂದ್ ಹೋಗ ಮತ್ ಯಾವಳಗ ಒಂದ್ಸಲ ಯತ್ ತೋಗ್ಬೇಕಕ್ ಇ ತೋಗಬಬೇಕಕ್
ಅದು ಇದು ಹಂಗ ಕರ್ ಸಿಂಕರ್ಸ ಎರಡ್ನೂರ್ ಮುನ್ನೂರ ಐನೂರ್ ತಕೋತವ ನ ನಂದೆ
ಹತ್ತ ಹಂಗಾಗಿ ಸುಮ್ಮ ಬಸ್ ಫಾಸ್ಟ್ ಮಾಡ್ಸೋ ಚಲೋ ಅಿಸ್ತತೆ
ಅಂದಕ ಒಂದು ವರ್ಷ ಅಂಗಾನ ತಿರಿಗಾರ ಮುಂದೆ ಸುಟ
ಹೂ ಆರಾಮ್ ತಿರುಗಬಹುದು
ಬಾಸು ಆನ್ಲೈನ್ ಹಾಕದ ಬಾರಿ ಬೇಸ್ಣ್ಟ. ಹಿಂಗ ಆಫ್ಲೈನ್ ನಾವು ನೂರ್ ರೂಪಾಯಿ ಉಳಸಕ್ ಹೋಗಿ ನಾವ್ ಅದಿದ್ ಮಾಹತ್ವ.
ಹ್ಮ್, ಮತ್ತ ಪಿ, ಸಿ ಅಪ್ಲಿಕೇಶನ್ ಆಕಾ ಹೋಗಿನಿ. ಕ ಏನ್ ಕರ್ದರ್ ಅಂತ ಹೇಳಿ ಅ ಅದನ್ನು ಸರ್ವರ್ ಇಲ್ಲ.
ಈಗಣ್ಣ ಬಾಳ ವರ್ಷ ಯ್ತ್ ಅಣ್ಣ ಕರ್ದು. ಹಂಗಾಗಿ ಬಾಳ ಜನ ಹಾಕ್ಯರಣ ಹಾಕಕ್ ಫುಲ್ ಇತ
ಹ್ಮ್,
ಈಗಪ್ಪಾ ಎರಡ್ ನೂರ್ ವರ್ಷ ಆಯ್ತು ಪೋಸ್ಟ್ ಕರ್ದು, ಈಗ ಒಮ್ಮಲ್ಲ ಈಗ ಕರ್ದ ಬಿಟ್ಟಾನ. ಈಗ ಪಿ, ಯು, ಸಿ ಮುಗದಾರ ರಿಲೇಷನ್ ಲಾಸ್ಟ್ ಏಜ್ ಇರ ತಕ ಎಲ್ಲಾರ ಹಾಕಕತಾರ.
ಅದೇ ಒಂದು ಮೂರ್ ಸಾವಿರ ಪೋಸ್ಟ್ ಏನ್ ಮೂವತ್ ನಲ್ವತ ಲಕ್ಷ ಹಾಕಂಗ ಕಾಣತದ ಅಪ್ಲಿಕೇಶನ್. ಆಕ್
ಅಣ ನೀನ ಹೇಳದೆ ಬೇಡ ಅಷ್ಟುಏನ ಹಾಕೆ ಹಾಕ್, ಎನಿ ಕಂಡಷನ್.
ಇನ್ನು ಅದರಕಿ ಜಾಸ್ತಿನೇ ಆಕಗ್ಬಹುದು ಹೇಳಕ್, ಹಾಗೆಲ್ಲ.
ಹ್ಮ್, ಒಂದ್ ಪೋಸ್ಟಗಿ ಏನಲ್ಲ ಅಂದ ಇಷ್ಟು ಜನ ಅಂತ ಇರ್ತಾರ. ಆ ಇಷ್ಟು ಜನ ಕಾಂಪಿಟೇಟಿವ್ ಮಾಡ್ಬೇಕ ಅದ್ರಕಿನ ಜಾಸ್ತಿ ಮೀರ್ಸ್ತಾರ ಅಣ್ಣ.
ಎಲ್ಲಿ ನಮ್ಮ ಹೆಚ್, ಕೆ ಭಾಗದಾಗೆ. ಒಂದ್ ಇರುದೇ ಐದ್ನೂರ ತೊಂಬತ್ತನ್ ಪೋಸ್ಟ್ ಅವ. ಅದಕ್ಕೆ ಎಲ್ಲಿ ಒಂದು ಐದವರೆ ಲಕ್ಷ
ಇಲ್ಲ ನುಂಬತ್ತಾವ ಮೆಚ್ಚಿಗೆದಾಗೆ
ಹ, ಐದನೂರ ಮೂವತರೊಂಬತ್ತಕ್, ಒ ಐದವರೆ ಲಕ್ಷ ಅಪ್ಲಿಕೇಶನ್, ಅಪ್ಲಿಕೇಶನ್ ಬೂತಾವ.
ಹ್ಮ್, ಅದು ಒಂದು ಲಕ್ಷ ಜನ ನೂರು
ಹ್ಮ್, ಇಲ್ಲಾ ಒಂದೇ ಪೋಸ್ಟ್ ಒಂದ್ ಲಕ್ಷ ಜನ ಕಾಂಪಿಟೀಷನ್ ಮಾಡ ಬಂದಿನ ಅದಾಈಗ.
ಲಣ
ಹ್ಮ್, ಏನಪ್ಪಾ... ಮನ್ಯಾಗ ಗೊತ್ತ ಇವ್ರು ಬರೇ ಶಾಲಿ ಕಲಿ ನೌಕ್ರರು ತಗೋ ನೌಕ್ರ ತಗೊಂತರ ನೌಕರಿ, ತಗೊಂಡ
ಹೌದಣ, ಈಗೆ ಎಲ್ಲಾ ಕಾಂಪಿಟೇಷನ್ ಪ್ರತಿಯೊಂದಕ್ ಗೌರ್ಮೆಂಟ್ ಜಾಬ್ ಅಂತ ಬಂದ್ರ ಎಲ್ಲಸುಅದಾವಣ್ಣ.
ಇಲ್ಲ ನಮ್ಮ್ ಕಡೆ ಜನ ಮಾತ್ರ ನಾವು ಕಾಂಪಿಟೇಟಿವ್ ಕಾಂಪಿಟೇಟಿವ್ ಅಂತಿ ಬರ್ತಾಡ್ತತಿವಿ. ಈ ಕಡೆ ದಕ್ಷಿಣ ಕರ್ನಾಟಕ ಅಲ್ಲ ಇರೋರು ಏನ್ ಕಾಂಪಿಟೇಟಿವ್ ತಲೀನೆ ಕೆಡಸಿಕೊಳಲ್ಲ.
ಇಲ್ಲ ಅಣ್ಣ ನಮ್ಮ ಉತ್ತರ ಕರ್ನಾಟಕ ಕಾಯಿ ಕಡೆ ಅದೆಲ್ಲ ಏ ಬರಿ ಕಾಂಪ್ಲೀಟಿವ್ ಅಂತ ಅವರು ಅವ್ರ ತೋಟ ಗಿಟ ದಕ್ಷಿಣ ಕನ್ನಡ ತಾವುಕರ ಮ ಪೊಂಡ್ ಆಗಿರ್ತಾರಣ ಪಾಮಿಲಿ ಬಂತು ಆಮೇಲೆ ಏನೆಲ್ಲ ಬೆಂಗಳೂರು ಹೋಗಿದುಡಿಬೇಕ. ಆಟೆನಮ್ಮ ಸೈಡ್ ಜ
ಯಾಕಂದ ನಮ್ದ್ ಒಣ ಬೇಸಾಯಲ್ಲ. ನಮ್ ಕಡೆ ಓಟ್ ಹಾಕೋ ಜನನು ಅಂತವರೆಇದೀವಿ ಓಟ್ ಹಾಕ್ಸ್ಕೊಂಡ್ ಗೆಲ್ಲೋ ಗೆಲ್ಲೋನು ಅಂತವನೇ ಇರ್ತಾನ.
ಹ್ಮ್, ಹಂಗ ಆಗಿಗೆಸಿಂದ. ನಾವು ನಮ್ಮವರ ಎಷ್ಟು ಕಷ್ಟ ಪ ಕಾಂಪಿಟಷನ್, ಕಾಂಪಿಟಷನ್ ಫೀಲ್ಡ್ ಹಚಾರಣ್ಣ.
ಹ್ಮ್, ನಮ ಮನೆಗೆ ಆರ್ ಮಂದಿ ಕಾಂಪಿಟೇಟಿವ್ ಹೋದರು.
ಹ ನೋಡೋಣ ಹಿಂಗಾದ್ರೆ ಹೆಂಗಮಾಡ್ತಿ,
ಅಲ್ಲ ಮನೆಗೆ ಆರ್ ಜನ ಕಾಂಪಿಟೇಟಿವ್ ಓದತಿರಂದ್ರ ಯಾರಿಗ ರು ಕೊಡ ಬೇಕೇಳ ಅವರು.
ಹ್ಮ್, ಹ್ಮ್ ಆರ ಜನ ಅಂತಂದ್ರೆ, ಅದೇ ಆರು ಪೋಸ್ಟಿಗೆ ಎಷ್ಟು ಜನ ಕಾಂಪಿಟಷನ್ ಕುಂತಿರ್ತಾರ.
ಹಾ.
ಆರು ಪೋಸ್ಟ್ ಅಂತಂದ್ರ ಒಂದ್ ಪೋಸ್ಟ್ ಸಿಕ ಆರ್ ಜನ ಪ ಆರ್ ಪೋಸ್ಟ್ಗೆ ಏನಿಲ್ಲಾ ಅಂದ್ರನು ಬಾರ್ನೂರ್ ಏಳ್ರ್ ಜನ ಹಾಕಿರ್ತಾರ.
ಆರಾಮ.
ಹ್ಮ್ ಮತ್ತೆ ಅದ್ರಾಗ ನಂಬುದು ಅದ್ರ.
ಮೊನ್ನೆ ಬಿ ಎಂ ಟ ಸಿ ಇ ಕೆ ಎಸ್ ಆರ್ ಟ ಸಿ ಒಬ್ರಿ ಎರಡರು ಪೋಸ್ಟ್ ಕರ್ದಾರ. ಹ. ಸರಿ ಸರ್ ತೋಪ ಒಂದ ಜರ ಊ. ಊಟ ಮಾಡಸಂತಡೆ.
ಹ.